ನೀವ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಸುಮ್ನೆ ಕೂತಿದ್ದೇವೆ ಊಟ ಆಯ್ತಿ ಇವಾಗ ಇನ್ನೇನು ಓದಬೇಕು ಹೂ
ಅದ ಎಲ್ಲಿ ಬಿಟ್ಟಿದ್ದ ಹ ಹಾ ಶಿಕ್ಷ ಶಿಕ್ಷಕರ ಹೆಸರನ್ನು ಲಲ್ಲ ಹ ಈಗ ಕುತ್ತಾ ಕುತ್ತಿ ಮರ್ಗ ಮುರ್ಗಿ ಮಸಳೆ ತರ ಜಿಗಿತ ಇತ್ತ
ಹೂ
ಆದ ಇನ್ನೊಂದು ಇತ್ತು ಬ್ರಾಂಡಿ ವಿಸ್ಕಿ ಅಂತ
ಹೂ
ಅದ ಅಂದ್ರೆ ಹೆಸರ ಅಂದ್ರ ನಮ್ಮ ಈ ಬೆರಳಿರಲ್ಲ ಬೆರಳನ್ನ ಕಾಲ್ನ ನೆಲಕಚ್ಚಿ ಆ ಬೆರಳನಾ ಅಲ್ಲ ಇಟ್ಟು ಅದ್ರ ಸುತ್ತ ನೀ ತಿರುಗ್ಬೇಕು
ಹ
ಬ್ಯಾಂಡ್ರಿ ಅದೇ ಬರ ಮೇಲೆತ್ತು ತಿರುಗಿದ್ರೆ ವಿಸ್ಕಿ ಹ ಅದಾದ್ಮೇಲೆ ಹಾ ಇನ್ನೊಂದ ಇತ್ತು ಹೆಂಗಂದ್ರೆ ಆ ನಾವು ಕೆಳಗೆ ಅ ಅಂದ್ರೆ ಕಾಲು ಕೈ ನೆಲಕ್ಕ ಹಚ್ಚಬೇಕು ಹಿಂದೆ ನಮ್ಮ ಕಾಲು ಅ ನಮ್ಮ ಗೆಳೆಯ ಒಬ್ಬ ಎತ್ತಬೇಕು
ಹೂ
ನಾವ್ ಬರೀ ಕೈಲಿ ಮುಂದೆ ಹೋಗಬೇಕು ಅದು ಯಾವಾಗ ಈ ಯ ಡಾಂಬರ್ ರೋಡ್ ಇರಲ್ಲ ಡಾಂಬರ್ ರೋಡ್ ಎಲ್ಲಾ ಅದು ಸ್ವಲ್ಪ ರೋಡ್ ಕಿತ್ತತ ನಮ್ಮದ ಹಳೆ ರೋಡ್ ಆಗಿತ್ತ ಬಿಸಿಲು ಮಧ್ಯಾಹ್ನ ಅದರಲ್ಲಿ ನೀವ ಹೋಗ್ಬೇಕು ಬಿಹಾರ ಕೊನೆಗುಳಿ ಅದೇನೋ ಅಂತಾರಲ್ಲ
ಹ
ಅವ್ರೀಗ್ ಬಡಿಗೆ ಬೇಯಿಸ್ತಾಯಿದ್ದಾರ.
ಹಾಂ
ಯಾರ್ ಕೊನೆ ಬರ್ತಾರೋ ಅವ್ರಿಗೆ ಅಲ್ಲಿ ಇದು ಗಜ್ ಬೀಳೋದೆ ಬೀಳೋದು. ಇವ್ರ್ ಮುಂದ್ ಹೋಗೋದು ಹೋಗೋದ ಎತ್ತುಗಳನ್ನು ಹೂಳಕ್ಕೆ ಯೂಸ್ ಮಾಡ ಅ ಇದು ಮಾಡ್ತಾರಲ್ಲ ಉಪಯೋಗ ಆತರ ನಮ್ ಹೂಳ್ ಇದ್ ಮಾಡ
ಯಪ್ಪಾ ತುಂಬಾ ಕಷ್ಟ. ಅದ್ರಿಂದ ಏನಾದ್ರೂ ಏಟ್ ಆದ್ರ್ ಅಂದ್ರೆ ನಿಮ್ ಮನೇಲಿ ಏನು ಕೇಳತರ್ಲಿಲ್ವಾ?
ಮನೇಲ್ ಕೇಳ್ತಾರ
ಹ್ಮ್
ಆದ್ರೆ ಅದನ್ ದ ಅಂದ್ರ ಮನೇಲಿ ಹೇಳುದಕ್ಕೆ ಮತ್ ಅದಕ್ಕೊಂದ್ ನಮಗ್ ಶಿಕ್ಷೆ
ಹಾಂ
ಅಂದ್ರೆ ನಡಿಯುತ್ತೆ ಅವಾಗತ್ತೆಲ್ಲ ಮಾಡಿದಕ್ಕೆ ಈಗ ಸ್ವಲ್ಪ್ ಪ ಗಟ್ಟಿಮಟ್ಟಿಯಾಗಿದ್ದೀವಿ. ಅದಾದ್ಮೇಲೆ ಹಾಂ ಇನ್ನು ಇದ್ದೋ ಅಂದ್ರೆ ಹೇಗೆಂದ್ರೆ ಟಚ್ ಯಾಕಂದ್ರೆ ಅದುನ್ನ ಒಂದು ಅಹ್ ಇದು ಕೊಡ್ತಿದ್ರು ನಮಿಗ್ ಜಾಗ ಆ ಜಾಗುಕ್ ಕೂ ಬರ್ಬೇಕ್ ನಾವು ಈಗಲ್ಲೊಂದು ಕಂಬ ಕಾಣ್ತ ಕಂಬ ಮುಟ್ ಬಾ ಅಂತಿದ್ರು ಮುಟ್ ಬಂದ್ಮೇಲೆ ಅ ಇದು ಪುಷಪ್ ಪಡಿಯನ್ತವ್ರು
ಅದೇ ಚಿಕ್ಕೋರಿದ್ದಾಗ ಎಲ್ಲಾ ಆಟ ಆಡ್ತಿದ್ವಿ ಅದ್ ತ್ತೆ ನಿಮ್ಮ ಏನು ಶಾಲೆಗಳ ಅಲ್ಲಿ ನಿಯಮಗಳ ಪ್ರಕಾರ ಆಡುಸ್ ತ್ತಿದ್ರಷ್ಟೆ
ಏನಂದ್ರ ಹ ನಿಲ್ ಡೌನ್ ಅಂಡ್ ವಾಕ್ ಅಂತಿದ್ರ ನಿಲ್ ಡೌನ್ ಅಂದ್ರೆ ಮೊಣಕಾಲಚ್ಚಿ ಹಾ ನೆಲಕ್ನಿಂದರಬೇಕ್ ಅದು ಹ್ಮ್ ಅದು ಅದೇನಲ್ ಬಿಸಿ ರೋಡ್ ಡಾಂಬರ್ ಅದ್ರ ಮೇಲೆ ನಡಿ ನಡದ್ ಹಾಂ ಮರುದಿನ ಮೊಣಕಾಲು ರಕ್ತ ಬರ್ಲಿಲ್ಲ ಅಂದ್ರೆ ಅದುಕ್ ಎಲ್ಲಾ ಬಾಳ ಇ ಆತರ ಅನುಭವಿಸಿದಿವಿ
ಹ್ಮ್
ಆದ್ರೂ ಅಂದ್ರ ಆ ಶಾಲೆನೆ ಆತರ ಇತ್ತು ನಮಗೂ ಇವಾಗ ಅನಿಸ್ತಾ ಇದೆ ಎಷ್ಟ ಶಿಕ್ಷ ಲ್ಲ ಸುಮಮ್ಮ್ನೆ ಆಗ ಈಗಂತ ಈಗ ಅನ್ಸುತ್ತೆ ಆ ಶಿಕ್ಷೆ ತಗೊಂಡಾಗೆ ನಾವು ಚೆನ್ನಾಗಿದ್ದು ದೇಹ ಎಲ್ಲಾ ಕಟ್ಟ ಮಸ್ತ್ ಆಗಿತ್ತು ಈಗ ನೋಡಿದ್ರೆ
ಇಲ್ಲ ಏನೋ ಊಟ ಕರೆಕ್ಟ್ ಆಗ್ತಿಂದೆ
ತರ ಬಲ
ಹ್ಮ್
ಹಾ ಇನ್ನೊಬ್ನು ಅಂದ್ರೆ ನಮ್ಮ ಉಪಪ್ರಾಂಶ ಲ್ಲರ್ ಎಂತ್ರ ಇದ್ರಂದೆ
ಹಾ
ನಮ್ಮ ಸೀನಿಯರ್ಸ್ ನಮ್ಗೆ ಶಿಕ್ಷೆ ಕೊಡ್ತವಲ್ಲಾ ನಾವವು ಹೋಗಿ ಅವ್ರ ಹತ್ರ ಹೇಳ್ತಿದ್ದೆ ಈ ತರ ಶಿಕ್ಷಾ ಪ್ರಕಾರ ಈಗ ಹಾಗತ್ ನಾವು ಇಲ್ಲ ನಮ್ಮ ಪಾಲತ್ರ ಹೇಳಿದ್ರುನು ಪಾಲಕ್ ಹೋಗಿ ಮತ್ತ ಕೆಲವರು ಇದು ಕೆೇಳವ್ರರೂ ಕೇಳೋರು ಹೇಗ್ ಪಾ ಹೇಗೆ ತರ ನಮ್ಮ ಮಕ್ಕಳಿಗೆ ಇದು ಕೊಡ್ತಾ ಇದ್ರು ತಂದ್ರ ಹಂಗ ಹ
ಹಾ
ಆಯ್ತು ಇಷ್ಟೆಲ್ಲ ಆಯ್ತು ಅವನು ಆ ನಮ್ಮ ರುಗ್ಪಾಪ ನಂಚಪಾಲರು ಹೋಗಿ ಸೀನಿಯರ್ ಕೇಳಾರ
ಹ್ಮ್
ನಿಮ್ಮ ಜೂನಿಯರ್ಸ್ ಯಾಕೆ ಕರೆಕ್ ಆಗಿಲ್ಲ ಅಂದ್ರೆ ಏನ್ ಯಾಕಕ್ ತಪ್ ಮಾಡ್ತಾ ಇದಾರೆ ಈ ತರ ಆ ತಪ್ಪ ಅಂದ್ರೆ ಶೂ ಲೆಸ್ ಕಟ್ಲಾರ್ದದು ಶೂ ಪಾಲಿಶ್ ಇಲ್ಲಾರ್ದು ಬಟ್ಟೆ ಹೋಗಿಲಾರದು
ಹಾ್
ಅವರು ಅವ್ನಿಗೆ ಕೇಳ್ತಿದ್ರು ನಾವು ಈಗ ಅವರ ಏನ ಸೀನಿಯರ್ಸ್ ನಾವು ಪನಿಶ್ಮೆಂಟ್ ಕೊಟ್ರ ನಾವು ಶಿಕ್ಷಕ್ ಕೊಟ್ಟ್ರರೆ ನ ಇದು ಶಿಕ್ಷಕರೆಲ್ಲ ಬಂದು ಬೈತಾರೆ ನಾವು ಕೋಡಕ್ ಆಗ್ತಾ ಇಲ್ಲ ಅವರು ಒಂದೇ ಕೇಳಿದ್ರು ಹತ್ತರಿಂದ ಬೆಳಿಗ್ ಐದ್ ಗಂಟೆ ತನಕ ಯಾವ ಶಿಕ್ಷಕರು ಬರ್ತಾರ ನನಗ್ ಬಂದ ಹೇಳ್ರಿ
ಹಾ್
ನಾ ಅವ್ರಿಗೆ ನಾನ್ ನೋಡ್ಕೋತೇನೆ ಅಂದ್ರೆ ಅವ್ನ್ ಮಾತ ನಡ್ತ ಮತ್ತೇನು ಹತ್ತರಿಂದ ಐದು ಅಂದ್ರೆ ರಾತ್ರಿ ಹತ್ತರಿಂದ ಬೆಳಗ್ಗೆ ಐದರ ತನಕ ಬೇಕಾದ ಶಿಕ್ಷೆ ಕೊಡ್ರಿ ನಿಮ್ದು ಇದು ಜೂನಿಯರ್ಸ್ಗೆ
ಹಾ
ಯಾರ ಕೇಳಿದ್ರೆ ನಾನ್ ನೋಡ್ಕೋತೇನೆ
ಹ್ಮ
ಅಷ್ಟ್ ಹೇಳ್ಬಿಟ್ರು ನಮಗೆ ರಾತ್ರಿ ಅಂದ್ರೆ ನ್ ನಿದ್ದೇನೆ ಇಲ್ಲ ಅವಾಗಿಂದ
ಹ್ಮ್ ರಾತ್ರಿ ಎಲ್ಲ ಶಿಕ್ಷೆಗಳೇ
ಹಾ ಆಯ್ತು ನಾವ್ ಅದ ಅಳ್ಳ ಸರಿಯ ನಮ್ಗಕ ತಿಂತಾ ಇದ್ವಿ ಶಿಕ್ಷೆ ತಿಂತಾ ಇದ್ವಿ ಯಾರು ಹೇಳೋರಿಲ್ಲ ಕೇಳೋರ್ಲ್ಲ ಅನ್ನೋಂಗ ಹೇಳೆಬಿಟ್ರು ಸೀನಿಯರ್ಸ್ಗೆ ಆಮೇಲೆ ಅವಂದ್ರೆ ಮೂರ್ ವರ್ಷಕ್ಕೂ ಚೇಂಜ್ ಆಗ್ತಾರೆ, ಉಪ್ರಾಂಶಪಾಲರು, ಪ್ರಾಂಶಪಾಲರು ಅವರೆಲ್ಲ ಮೂರ್ ವರ್ಷ ಆದ್ಮೇಲೆ ಬೇರವ್ರು ಬಂದ್ರು
ಹ್ಮ್
ಅವರು ಇದ್ರ ತತ್ವಿರುದ್ಧ ಯಾರು ಜೂನಿಯರ್ಸ್ ಕರೆದೆ ಅಂತನೂ ಇಲ್ಲ ಕರದ್ರೇನು ಸಸ್ಪೆಂಡು
ಹಾ
ಮನೆಗ್ ಫೋನ್ ಹಚ್ಚಿಸಿ, ನಿಮ್ಮ ಮಗ ಈ ತರ ಮಾಡ್ತವನೆ, ತಪ್ಪ್ ಮಾಡ್ತವನೆ ಆ ಆತರ ಈತರ ಅಂದ ಬೈದು ಮನೆಗ್ ಕಳಿಸ್ ಬಿಡದು ಪೆಂಡ್
ಅಂದ್ರೆ ಏನು ಯಾರ್ ತಪ್ಪ ಮಾಡಿರ್ತಾರ ಅವ್ರನ್ ಮನೆಗ್ ಕಳ್ಸೋದು
ಜೂನಿಯರ್ಸ್ಗೆ ಕರದ್ರೆನೆ ಪನಿಶ್ಮೆಂಟ್ ಕೊಡ್ತಿದ್ರು ಅವ್ರ ಸೀನಿಯರ್ಸ್ಗೆ ಜೂನಿಯರ್ಸ್ಕ್ಕರೆ ಎಂತ ಇಲ್ಲ ತದ್ದಿರದ ಈ ಟೈಮ್ ಅಲ್ಲಿ ನಾನ್ ಸೀನಿಯರ್ ಆಗಿದ್ದೆ
ಹ್ಮ್
ನಾ ಜೂನಿಯರ್ ಇದ್ದಾಗ, ಪನಿಶ್ಮೆಂಟ್ ತಿಂದು ಬಂದಿದ್ವಿ ಎಲ್ಲಾ ಶಿಕ್ಷಕರತ್ರ ಅನುಭವಸಿದ್ವಿ ಈಗ, ಈ ಈ, ನಾ ಹ ಈ ತರ ಬಂತ ಹೇಳಿದ್ರು ಓಕೆ ನಮಗೆ ನಡೆಯುತ್ತೆ ಆಗೇನಿಲ್ಲ ಆದ್ರೆ ಜೂನಿಯರ್ಸ್ ಮತ್ತು ತಪ್ ಮಾಡಿದ್ರೆ ಅವ್ರು ಹಿಡಿಯೋದ್ ಯಾರಿಗೆ? ನಮಗೆ
ಹಾ
ಈ ತರ ಆದ್ಮೇಲೆ ನಮ್ಗೆ ಇದಾಯ್ತು. ಯಾಕಂದ್ರೆ ಅವರು ಮಾಡ್ತಾರ ನಮಗೆ ಬೈತವ್ರೆ ಆದ್ರೆ ನಾನ್ ಫಿಕ್ಸ್ ಮಾಡಂತೆ ಎಲ್ಲ
ಹ್ಮ್
ಈ ತರ ಆದ್ಮೇಲೆ ನಮಗೂ ಅಂದ್ರೆ, ಬರ್ಬರ್ತ ಶಾಲೆ ಚೇಂಜ್ ಆಯ್ತು. ಯಾಕಂದ್ರೆ ಈ ಅಂದ್ರೆ ಅದೇ ಅಂತರಲ್ಲ, ಈ ಜಗತ್ತಲ್ಲಿ ಯಾವ್ದು ಸ್ಥಿರತೆನೊಂದಿಲ್ಲಾ ಎಲ್ಲಾ ಬದಲಾವಣೆ ಆಗತ್ತೆ
ಹಂಗೆನೇ ನಿಮ್ಮ ಶಾಲೆಯಲ್ಲಿ ಬದಲಾವಣೆ ಆಯ್ತಾ
ಏನ ಸ್ಥಿರತೆ ಇಲ್ಲ, ಎಲ್ಲಾ ಬದಲಾವಣೆ ಆಗತ್ತೆ, ಆಗತ್ತೆ ಆದ್ರೆ ಒಂದೇ ಒಂದ ಸ್ಥಿರ ಮತ್ತೆ ಹೊಂದಿರದ ಹೊಂದಿದೆ
ಏನೋ
ಮತ್ತೆ ಏನಂದ್ರೆ ಬದಲಾವಣೆ ಬದಲಾವಣೆ ಅಷ್ಟೇ ಸ್ಥಿರತವಾಗಿದೆ ಉಳಕಿದ್ದೆಲ್ಲ ಬದಲಾಗ್ತಾ ಇರತ್ತ
ಹ್ಮ್
ಅದಕ ನಾವು ಬಂದ್ಮೇಲೆ ಬದ್ಲಾಯ್ತ ನಾವು ಅಂದ್ರೆ ನಾವು ಸಣೆ ಇದ್ದಾಗ ಅಂದನ್ಕೋತಿದ್ಲ್ಲಾ
ಹ್ಮ್
ಈಗ ನಮ್ ಸೀನಿಯರ್ಸ್ ಪನಿಶ್ಮೆಂಟ್ ಕೊಡ್ತಾರೆ ನಾವು ಮುಂದೆ ಸೀನಿಯರ್ ಆದ ಮೇಲೆ ಇದೆ ಎಲ್ಲ ತೆಗಬೇಕು ನಮ್ಮ ಜೂನಿಯರ್ ಇದನ್ನು ಅನುಭವಿಸ್ಬಾರ್ದು ಆ ರ ಈರ ತನ್ಕೊತಿದ್ದು ನಾವು ಜೂನಿಯರ್ಸ್ ಇದ್ದಾಗ
ಹ್ಮ್
ಆದ್ರೆ ನಾವು ಸೀನಿಯರ್ ಆದ್ಮೇಲೆ ನಮ ತಲೆೇಗೆಬೊತ್ತು ನಾವೇ ತಿಂದಿದ್ವಿ ನಾವ ಹೆಂಗ್ ಬಿಡೋಣ ಆತಾ
ಅದು ಹಂಗೆ ಒಂದ್ ಸತ್ತ ಒಬ್ಬ ಮನುಷ್ಯ ಏನಾದ್ರು ಅನ್ಬವ್ಸಿದ್ರೆ
ಹ ಬೇರವರ್ಗ ಹ ನಾವ್ ಜೂನಿಯರ್ಸ್ದಾಗ್ ಗ ಅನ್ಕೋತಿದ್ದವಿ ನಾವು ಸೀನಿಯರ್ ಅಗಡತ್ತೆನ್ ನಮ್ ಸೀನಿಯರ್ ತಗಲಿಲ್ಲಾದ್ರೆ ಏನಾಯ್ತು ನಾವು ತಗೆಯುಮಾ ಅಂತಿದ್ವಿ ನಾವೇ ಬಂದ್ಮೇಲೆ ಚೇಂಜ್ ಆಗ್ಬಿಟ್ ಆದ್ರೆ ಬದಲ ನಾವು ಬದಲಾಗೋದು ಬಿಡು ನಮ್ಮ ಪ್ರಾಂಶುಪಾಲ ಅವರು ಉಪ ಪ್ರಾಂಶುಪಾಲ ಅವರೇ ನಮ್ಮನ್ನು ಬದಲಾಯ್ಸ್ ತ್ವಾ ಅಂದ್ರೆ ಕರೆದ್ರೆ ಸಸ್ಪೆಂಡ್ ಜೂನಿಯರ್ಸ್ ಜೊತೆ ಮಾತ್ ತಡ ಅಂತ ಇಲ್ಲ ಈ ತರ ಬಾಳ ಆಗ್ಬ ನಮಗೆ ಏನೋ ನಮ್ಮ ಹಣೆ ಬರ ಸರಿ ಇದ್ದಿದ್ದಿಲ್ಲ ಬಿಡ್ ಶಾಲೆಯಲ್ಲಿದ್ದಾಗ
ನಾವೇ ಅನ್ಭಸ್ಬೇಕಲ್ಲ ಶಿಕ್ಷೆ ಅಂತ
ಇನ್ನೊಂದು ಏನಾಗಿದ್ದು ಅಂದ್ರೆ
ಹಾ
ನಾವು ಅದೇ ನಮಗ ಪ್ರಾಂಶುಪಾಾಲರು ಹೋಗಿ ನಮ್ಮ ಇದೇನಿದೆ ಅಲ್ಲ ನಮ್ಮ ಬ್ಯಾಚ್ ನಾವ್ ಅಷ್ಟಾಗ್ ಬರ್ತಿದಿ ಲ ವ್ ಈಗ ಅದಕ್ಕೆ ನಮಗೆ ಹ ಲೆವೆಂತ್ ಅಂದ್ರರು ಎಲ್ಲಾ ಕ್ಲಾಸ್ಗು ಟೂರ್ ಇಡೋರು
ಹ್ಮ್
ಆದ್ರೆ ನಾವ್ ಲೆವೆಂತ್ ಕ್ಲಾಸ್ಗೆ ಬಂದಾಗ ಏನ್ ನೆಪ ಹೇಳಿದ್ರು ಗೊತ್ತಾ ನಿಮ್ಮ ವಿಷಯಗಳು ಇನ್ನ ಮುಗ್ ದೆಲ್ಲ ಅದನ್ನ ಎಲ್ಲ ಪೂರ್ಣಗೊಳಿಸ್ ಬುಕ್ ಅದಕ್ಕೆ ನಿಮಗೆ ಈ ಸಲ ಪ್ರವಾಸಕ್ಕೆ ಹೋಗುದು ರದ್ದು ಮಾಡಿದೀವಿವಂತಂದ್ರ ನಾವು ಗೊತ್ತಾಯ್ತು ನೀವರು ಇದ್ಕ ಮಾಡ್ತಾರ ಇನ್ನೊಂದು ನಮ್ಮ ಇದಯ್ಯ ನಮ್ಮ ಇದಿತ್ತಲ್ಲ ಆ ನಮ್ಮ ಒಟ್ಟು ಸಂಖ್ಯೆ ಎಷ್ಟಂದ್ರರು ಹುಡುಗರದು ಒಂದ ನೂರ ಆ ಎಂಬತ್ತೊಂಬತ್ತ ಇತ್ತು
ಹ್ಮ್
ಹನ್ನೊಂದನತ್ತ್ದ್ರ್ ನೂರ ಹದಿನಾಕಿತ್ತ ಹನ್ನೆನ ಬಂದ್ಮೇಲೆ ಎಂಬತ್ತೊಂಬ್ರತ್ ಅದಕ್ಕೆ ನೂರ ಹದ್ನಾಕ್ ಕ್ ಮಂದಿಗೂ ದುಡ್ಡು ಹಾಕಬೇಕಾದ್ರೆದು ಜಾಸ್ತಿ ಆಗುತ್ತೆ ಅದಕ್ಕೆ ನಮ್ಗೆ ಇಡ್ಲೇ ಇಲ್ಲ. ಸರಿ ಅನ್ಕೊಂಡ್ ಬಿಟ್ವಿ ಅದು
ಅಂದ್ರೆ ನಿಮ್ಮ ಶಾಲೆಯಲ್ಲಿನೇ ದುಡ್ಡು ಕೊಡೋದ ಅದಕ್ಕೆ ನೀವೇನಿಲ್ಲ ಹ್ಮ್
ಇದು ಅಂದ್ರೆ ನಮ್ಮ ಇದ್ರಲ್ಲಿ ಕಟ್ಟಿರ್ತೀವಲ್ಲಾ ಶುಲ್ಕದಲ್ಲಿ ಶಾಲೆ ಶುಲ್ಕದಲ್ಲ ಸರಿ ಅಂದ್ ಬಿಟೆ ಈಗ ಹನ್ನೆರನ ತರಗತಿ ಬಂದ್ರ ಹನ್ನೆರಡನ ತರಗತಿ ಬಂದು ಆಮೇಲೆ ಹನ್ನೊನೇ ತರಗತದರ್ಗ ಇಟ್ಟರು ನಮಗೆ ರದ್ದು ಮಾಡಿದ್ರು ನಪಾವ ಅದ ನಿಮ್ಗೆ ಪರೀಕ್ಷೆ ಹತ್ರ ಬರ್ತದೆ ಅದ್ರಲ್ಲಿ ನಿಮ ಬೋರ್ಡ್ ಪರೀಕ್ಷೆ ನೀವು ಮಾಡ್ಲೇಬೇಕು ನಮ್ಗೆ ಹೆಂಗದೆ ಬಾಡ
ಹ್ ಹ್ಮ್ ಆ ದುಡ್ಡೇನು ವಾಪಸ್ ಕೊಡ್ತಾರ
ಅದು ಡ್ಯಾರಿಗೊತ್ತ ಎಲ್ಲೋ ಇತಾನ
ಹಾ
ಅಂದ್ರೆ ಪಾನ್ಸಗಳು ನಮಗ ಆ ಬರ್ತದಲ್ಿಲ್ಲ ಅಷ್ಟೇ ಇನ್ನೊಂದ ಏನಂದ್ರೆ ಅಷ್ಟೆಲ್ಲ ಆದ್ಮೇಲೆ
ಹ್ಮ್
ನಮ್ಮ ಬ್ಯಾಚ್ಂದಾನೇ ಒಳ್ಳೆ ಆ ಫಲಿತಾಂಶ ಬಂತು ಕ ಇದು ಶಾಲೆಗೆ ಮೊದ್ಲು ಎಂದಷ್ಟು ಬಂದಿದ್ದಲ್ಲ
ಹ್ಮ್
ಆಯ್ತು ನಾವೇಏನು ಮಾಡಿ ತೋರ್ರಿಸಿದ್ವಿಪ್ಪಾ ನಮ್ಮ ಪ್ರಾಂಶಪಾಲಗ ಉಪ ಪ್ರಾಂಶಪಲ್ಗ ಅವ್ ನಮ್ಗೆ ಇಷ್ಟೆಲ್ಲ ಇದು ಮಾಡಿದ್ರು ತನ್ಕೊಂಡಿದ್ದೆ ಆದ್ರೂ ಲಾಸ್ಟ್ ಜಷ್ಟತಿ ಬಂದು ಅವ್ರೇನು ನಾವು ಇಷ್ಟೆ ಎಲ್ಲ ನಿಮ್ಗೆ ಒತ್ತು ಕೊಟ್ಟು ಅಭ್ಯಾಸ ಮಾಡ್ಸಿದಕ್ಕೆ ನೀವು ಎಷ್ಟು ಚೆನ್ನಾಗಿರೋ ಫಲಿಸ್ತಾನ ಸ ತ. ನಾವು ಅ ಬಾಬಬ್ಬಬ್ಬಾ ಹೀ ಏನ್ ಹೇಳತವ್ರಪ್ಪಾ ನಮ್ಗೆ ಎಲ್ಲ ಕಡೆಯಿಂದಲೂ ಜಿಗುಪ್ಸೆ ಬರಸಬೇಕ್ ಆತರ ಮಾತಾಡ್ತಿದ್ರು ಅವರು
ಹ್ಮ
ಏನೋ ಆಯ್ತ ಶಾಲೆ ಮುಗೀತು. ಈಗ ಕಾಲೇಜ್ ಮತ್ತೆ ಸೇರಿದ್ದೀವಿ ಇದುನು ಎರಡು ವರ್ಷ ಹೇಗೂ ಹೋಯ್ತು, ಇನ್ನ ಎರಡು ವರ್ಷ ಹೆಂಗ ಹೋಗುತ್ತೋ ಏನು. ಎರಡು ವರ್ಷ ಇನ್ನ ಎರಡು ದಿನನ ಕಳ್ದಂಗ್ ಆಗ್ತ ಆಗ್ತಾಯಿದೆ ನನಗೂ
ಹ ಹ ಹ
ಪ್ರೊಜೆಕ್ಟ್, ಅಸೈನ್ಮೆಂಟ್ ಊಟ ಆಯ್ತು
ಏನ್ ತಿಂದೆ
ಅನ್ನ ಅನ್ನದಲ್ಲಿ ಏನೇನ ಇತ್ತು ಎನೋ ಮಾಡ ಶಾಲೆಯಿಂದ ಗೆಳೆಯರ್ ಬಂದಿರ್ತಲ್ಲ ಅವ್ರದ್ದ ಊಟ ಉಣೋದು ಅಂದ್ರ ನಮ್ ವಸತಿ ನಿಲಯಕ್ ಹೋಗೋಕೆ ಇಲ್ಲಿಂದ ಸ್ವಲ್ಪ ದೂರ ಅದಕ್ಕೆಲ್ಲ
ಹ್ಮ್ ಹ್ಮ್
ಮತ್ತೆ
ಮತ್ತೆ ಏನಿಲ್ಲ ನಮ್ದು ಪರೀಕ್ಷೆ ಐತಲ್ಲಾ ನಾವು ಓದ್ಬೇಕು ಆದ್ರೆ ಬರೀ ನಿದ್ದೆ ಬರ್ತೈತೆ
ಅಕ್ಕ?
ಅವ್ಳು ಓಗವಳೇ ಕಾಲೇಜ್ಗೆ
ಸರಿ ನೀನ್ ಓದು
ಹಾ
ಇಡ್ಲಾ
ಹಾ ಸರಿ
ಹ್ಮ